ಹಾಯ್ ಬ್ರೋ
ಹಾಯ್ ಬ್ರೋ
ಊಟ ಬ್ರೋ?
ಆಯ್ತ ಬ್ರೋ. ನಿಮ್ದು?
ನಮ್ದ ಆಯ್ತ ನೋಡಿ ಬ್ರೋ
ಏನ್ ಮಾಡಿದ್ರರು ಊಟಕ್ಕ
ಅನ್ನ ಸಾಂಬಾರು ಮಾಡಿದೀ ಬ್ರೋ ಅನ್ನ ಸಾಂಬಾರು ಇಲ್ಲ ಬ್ರೋ ಕಾಲೇಜ್ ಹೋಗಿ ಬಂದಿದ್ದಷ್ಟು ಕಾಲೇಜ್ ಹೋಗಿ ಬಂದು ಊಟ ಮಾಡಿ ಕಾಲ್ ಮಾಡಿದ್ದ ನೋಡಿ ಹಂಗೆ ಫ್ರೀ ಇದ್ದೆ ಕಾಲ್ ಮಾಡಿದೆ
ಅಲ್ಲೇ ಊಟ ಮಾಡಕೊಂಡಂಬ ಬಂದ್ಬಿಟೊ ಫ್ರೆಡ್ಸ್ ಜೊತೆ
ಅಮೌಂಟ್ ಬೇಕಲ್ಲ ಬ್ರೋ ಅಮೌಂಟ್ ಅದರೆ ಹೋಗ್ತೀಯ ಅಮೌಂಟ್ ಅಮೌಂಟ್ ಇದ್ರೆ ಊಟ ಮಾಡ್ಕೊಂಡ್ ಬರ್ತೀವಿ ಯಾವಾಗಾರ ಹೋಗ್ತವಿ ಅಂದ್ರೆ ಎಲ್ಲ ಹುಡುಗರ ಹತ್ರ ಅಮೌಂಟ್ ಇದ್ರೆ ಮಾತ್ರ ಅವರಗಡೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ
ಹ ಅ ಪಾನ
ಹೂ ಹೂ ಅಂದ್ರೆ ಒಂದ್ಸರಿ ಅಂದ್ರೆ ಯಾರಾದ್ರರು ಯಾರ್ ಮಾಡಿದ್ರ ಕೊಡಲ್ಲಲ್ವಾ ಹಾ ಆದ್ರೆ ಮತ್ತೆ ಬಸ್ ಬಸ್ ಚಾರ್ಜ್ ಅಂತಾದ್ರೆ ಎಸ್ಕೊಬಹುದು
ಈಗ ಬಸ್ ಪಾಸ್ ಒಂದ್ ಆಗ್ ಬಸ್ ಪಸ್ ಒಂದ್ ಆಯ್ತಾ ತೊಕ್ಕದಿಗ್ ಬೇಕಂತ ಕೇಳ್ತಾರಾ
ಹಾ ಅದಕ್ಕೆೇಗ ನಾವು ಕೇಳಕ್ ಹೋಗಲ್ಲ ಮನೇಲಿ ದುಡ್ಡು ನಿಮ ಕಾಲೇಜ್ ಕಾಲೇಜ್ ಬರ್ತೀವಿ ಅಷ್ಟೇ
ಕಾಲೇಜಲ್ಲಿ ಎಲ್ಲಿ ಯಾವಾಗೂ ಟೂರ್ ಹೋಗಿಲ್ಲ ನೀವು
ಟಾರ್ರೆಲ್ಲಾ ಪ್ಲಾನ್ ಮಾಡಿನ್ನು ಮಾಡಬೇಕ್ ಇನ್ನು ನೀವ ಹೋಗಿದ್ದೀರಾ
ಹಾ ಹೋಗಿದ್ದೆ ಬ್ರೋ ಆ ಸ್ಕೂಲ್ ಟೈಮ್ನಾಗ ಹೋಗಿದ್ದ ಅಷ್ಟೇ.
ಹಾ, ಎಲ್ಲಿ ಹೋಗಿದ್ದೆ ಬ್ರೊ? -
ಟೆಂತ್ ಟೆಂತ್ರಾಗ ಹೋಗಿದ್ದ್ವಿ ಅಷ್ಟೇ.
ಹಾ, ಹಾ ಎಲ್ಲಿ ಹೋಗಿದ್ರಿ ಬ್ರೋ?
ಕೂಡಲಸಂಗಮ ಹೋಗಿದ್ವಿ.
ಹಾ,
ಬಿಜಾಪುರ್
ಹಾ,
ಇನ್ನಾಒಂದ್ ಇನ್ ಒಂದ ಎರಡು ಊರ್ಗೆ ಹೋಗಿದ್ವೀವಿ ನೆನಪಿಲ್ಲ ನನಗ. ಬಿಜಾಪುರಲ್ಲೇ ತುಂಬಾ ಚೆನ್ನಾಗಿತ್ತು.
ಹಾ ಅಂದ್ರೆ ಹೆಂಗ ಯಾವ ರೀತಿ ಹೋಗಿದ್ರಿ ನೀವು.?
ನಮ್ ಸ್ಕೂಲಲ್ಲಿ ಅದು ಟೂರ್ ಟಾಪಿಕ್ಕೆ ಬರ್ತಿದಿಲ್ಲ ನಮ್ ಸ್ಕೂಲಲ್ಲಿ.
ಹಾ
ಹಾ ಹಿಂದಿ ಇದ ಟೆಂತ್ ಹಿಂದಿ ಪಾಠದಾಗ
ಹಾ ಹಾ ಹಾ ಪಾಠ ಇತ್ತು ಹೌದೌದ ಹೌದ ಇತ್ತು- ಇತ್ತು ಗೋಲ್ ಗುಂಬಜ್ ಇತ್ತು.
ಹ ಆ ಸಿಲೆಬಸ್ ಇಂದ ಅದ್ರ ಬಗ್ಗೆ ಅದೇನೋ ಒಂದ ಒಂದಸಲೆಕೂಗಿದ್ರೆ ಏಳ್ ಟೈಮ್ ಕೇಳಿಸುತ್ತೆ.
ಹಾ
ಅಂತ ಇತ್ತ ಹಂಗಾಗಿ ಅದ ಮೇಡಮ್ ಅದಕ್ಕೆ ನಾವೆಲ್ಲಾ ಪೋರ್ಸ್ ಮಾಡಿ ಮೇಡಮ್ಗೆ, ಮೇಡಮ್ ಬಿಜಾಪುರ್ಕೆ ಹೋಗೊಣ್ರಿ ಅಂತ ಹೇಳಿ
ಹಾ, ಹಾ
ಎಲ್ಲಾ ರೆಡಿ ಮಾಡ್ಸಿ ಗೋಲ್ ಗುಂಬಜ್ ನೋಡಕಹೋದ್ವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅದ್ರಾಗ ಬೇರೆ ಅದು ಸೈಲೆಂಟ್ ಆದಾಗ ಒಬ್ಬ್ರುಕೂಗಿದ್ರೆ ನಮ್ಗೆ ಗೊತ್ತಾಗ್ತಿತ್ತು. ಅಲ್ಲಿ ಸುಮಾರು ಜನಗಳು ಇರ್ ಇರ್ತಾರಲ್ಲ ಬಹಳಷ್ಟು ಜನ ಎಲ್ಲರೂ ವೈಕ್ ದು ವೈಕಣದು ಎಲ್ಲಾ ಸೌಂಡ್ ಕೇಳಿ ಅದು ಒಂತರ ಸೌಂಡ್ ದೆವ್ವದ ಸೌಂಡ್.
ಹಾ ಅಂದ್ರೆ ಹೆವಿ ಸೌಂಡ್ ಇತ್ತಲಾ
ಹೆವಿ ಸೌಂಡ್ ಅಂದ್ರೆ ಸೌಂಡ್
ನೀವು ಫ್ರೀ ಟೈಮಲ್ಲಿ ಹೋಗ್ಬೇಕಿತ್ತು.
ರಿಟರ್ನ್ ಅಲ್ಲಿ ಹೋಗ್ಬೇಕಂದ್ರೆ ಅವ ಬೇಕಲ್ಲ ನಮಗೆ ಟೈಮ್ ಸಿಗ್ಬೇಕಲ್ಲ ಅಂದ್ರೆ ಅದೇ ಅದೇ ಈಗ ಡಿಸೆಂಬರ್ ತಿಂಗಳ ಒಂದೆ
ಪಿಕಕ್ನಿಕ ಟೈಮ್ಲ್ಲಗಾರ ನೀುವ
ಹ್ಮ್, ಪಿಕ್ನಿಕ್ ಟೈಪೇ ಹೋಗಿರೋದು.
ಹಾ ಅಂದ್ರೆ ನಿಮ್ ಟೀಚರ್ಸ್ ಕೂಡ ಬಂದಿದ್ರಾ ಎಲ್ಲಾರು.
ಹಾ ಎಲ್ಲಾ ಟೀಚರ್ಸ್ ಬಂದಿದ್ರು ಹೆಡ್ ಮೇಡ ಒಂದೆ ಬಂದಿದ್ದಿಲ್ಲ ಯಾಕಂದ್ರೆ ಅವ್ರಿಗೆ ಆಗ್ತಾ ಇರ್ಲಿಲ್ಲ ಬರೋದು.
ಹಾ,
ಅವರು ಒಂದೇ ಬರಲಿಲ್ಲ ಇನ್ನು ಹುಳ್ದಿದ್ದವರು ಎಲ್ಲಾರು ಬಂದ್ರು.
ಅಂದ್ರೆ ಬಸ್ ಮಾಡ್ಕೊಂಡ ಹೋಗಿದ್ದಿರಾ ನೀವು.
ಹಾ ರ್್ ಬಸ್ ಮಾಡ್ಕೊಂಡು ಹ
ಹಾ ಅಂದ್ರೆ ಅಮೌಂಟ್ ಹಾಕಿದ್ರ ಅಂದ್ರೆ ಸ್ಕೂಲ್ ಕಡೆೆಯಿಂದಾನ.
ಹಾಕಿದ್ವಿ ಫೈವ್ ಹಂಡ್ರೆಡ್- ಫೈವ್ ಹಂಡ್ರೆಡ್ ಹ್ಮ್.
ಫೈವ್ ಹಂಡ್ರೇಡಅಮೌಂಟ್ ಹಾಕಿ ಹೋಗಿದ್ರಿ.
ಹ್ಮ್, ಕೇಳಿದ್ರು ಅವ್ರು ಫೈವ್ ಹಂಡ್ರೆಡ್ ಕೊಡ್ಲೇಬೇಕಂತಹಂಗಾಗಿ ಹ ಅವನ್ನಲ್ಲ ನೋಡ್ಕಂಡು ತುಂಬಾ ಚೆನ್ನಾಗಿತ್ತು. ನೋಡಿಕೊಂಡು ಹಾ.
ಲಾಸ್ ಏನಾಗಿಲ್ಲ.
ಲಾಸ್ ಏನಾಗಿಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೆ ಎಲ್ಲರ ಜೊತೆ ಅದು ಲಾಸ್ ಅನ್ನ. ಆಗಲ್ಲ ಯಾಕಂದ್ರೆ ನಮಗೆ ಅಲ್ಲಿ. ನೋಡಕ್ ಚೆನ್ನಾಗಿಲ್ಲ ಅಂದ್ರು ಫ್ರೆಂಡ್ಸ್ ಜೊತೆಗ್ ಹೋಗಿವಿ ಅಂದ್ರೆ ಅದು ಎಂಜಾಯ್ಮೆಂಟ್
ಹ್ಮ್ ಹೌದ್ ಹೌದು ಹೌದು
ತುಂಬಾ ಎಂಜಾಯ್ಮೆಂಟ್ ಆಯ್ತು ಮತ್ತೆ ಅಲ್ಲಿಂದ ಕೂಡಲ ಸಂಗಮಕ್ಕೆ ಬಂದ್ವಿ. ಈ. ಅಲ್ಲಿ ಕೂಡ ತುಂಬಾ ತುಂಬಾ ಚೆನ್ನಾಗಿತ್ತು ಅದು ಅವಂ ಶೀ ಹೋಗಿ ಶಿವಣ್ಣ ಮುಟ್ಟಿ ಅಲ್ಲಿ ಅಲ್ಲಿ. ಪೂಜೆ ಮಾಡ್ಸ್ಕೊಂಡು ಬಾರೋದ ಒಳಗ.
ಹಾ ಹಾ ಹೌದು ರೌಂಡ್ ಟೈಪ್ ಹೋಗ್ಬೇಕಕ್ಲ್ವಾ. ಅದು ಒಳಗ ಹೋಗುತೊ ಏನೋ ಹೊರಗೆ ಬರ್ತೀವಿ ಒಂದ ಅರ್ಥ ಆಗಲ್ಲ ಅದರಲ್ಲಿ.
ಹ್ಮ್ ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿ ಸಾಗರ ಮತ್ತೆ.
ಹಾ ಹಾ
ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಬಂದಿವವಿ ಮತ್ತ ಅದ ಯಾವ್ದೋ ನೀರ್ನಾಗ. ಆಕಾರಗಳು ತೋಸ್ತಾರಲ್ಲ.
ಹಾ ವಾಟರ್ ಶೋ ಲೈಟ್ ಶೋ.
ಹಾ ಅಲ್ಲಿ ಹೋಗಿದ್ವಿ.
ಹ ಲೈಟ್ ಶೋ ಕೂಡ ನೋಡಿದ್ದೀರಾ.
ಹ್ಮ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಒಳಗ ಹೋಗಿ ಟಿಕೆಟ್ ತಗೊಂಡು. ಪಾಪ ನಮ್ ಶ್ರೀಕಾಂತ್ ಸಾರ್ ಅಂತ ಇದ್ರು ಅವರೆಲ್ಲ ಕಷ್ಟ ಬಿದ್ದು.
ಹಾ
ಟಿಕೆಟ್ ತಗೊಂಬಂದು ನಮ್ಗೆಲ್ಲ ತೋರ್ಸಿ ಖುಷಿ ಖುಷಿ ಫಸ್ಟ್. ಅಲ್ಲಿಂದ ಬಂದ್ವಿ ಈ ಇದ ಬಂದ ಅಲ್ಲಿ ಬಸ್ನ ಬಾರಿ ಕಾಮಿಡಿ.
ಊಟ ಮದ್ಯಾಹ್ನಕ್ಕೆ ಅಲ್ಲೇ ಸ್ಕೂಲ್ ಕಡೆದಾರ ನೀವ್ ತಗೊಂಡ್ ಹೋಗಿದಿರ ಟಿಫಿನ್. ಹಾ ಏನ್ ತಗೊಂಡು ಹೋಗಿದ್ರಿ ಬ್ರೋ ಅವತ್ ಸ್ಪೆಷಲ್ವಾ ನಿಮ್ದು.
ಸ್ಪೆಷಲ್ ಏನಿಲ್ಲ ಅವಲಕ್ಕಿ.
ಹಾ ಅಂದ್ರೆ ನೀವು ಹುಡುಗರು ಹುಡುಗರು ಅಡ್ವಾನ್ಸ್ ಪ್ಲಾನ್ ಮಾಡಿತಿರಲ್ವಾ ಅಂದ್ರೆ ಪಿಕ್ನಿಕ್ ಅಂತ. ಹತ್ ತಗೊಂಡ್ ಹೋಗೋಣ ಇತ್ ತಗೊಂಡ್ ಹೋಗೋಣ ಅದು ಆಕನಲ್ಲಿ. ಡಿಜಾ ಹಾಕೋಣ
ಎಲ್ಲ ಮಾಡಿದ್ವಿ ಡಕ್ ತಗೊಂಡಿದ್ವಿ ಆ ಮತ್ತೆ. ಏನೇನೋ ತಗ್ಬಿಟ್ಟಿದ್ವಿ ಬಾಳ ತಕೊಂದಿವಿ ಮತ್ ನಮ್ಗ ತಿನ್ನ ಐಟಮ್ಸ್ ಏನ್ ಇದ್ದಿಲ್ಲ ಯಾಕಂದ್ರ ನಂಗೆ. ಇಷ್ಟ ಇದ್ದಿಲ್ಲ
ಹಂಗಾಗಿ ತಿನ್ನದ ಏನು ತೊಗೊಂಡಿದ್ದಿಲ್ಲಾ.
ಹಾ
ಹ ಇದು ಡಕ್ ತಗೊಂಡಿದ್ವಿ ಮತ್ತೆ ಜರ್ಕಿನೋ ಅವನ್ನೆಲ್ಲ ತಗೊಂಡಿದ್ವಿ. ಇಲ್ಲದ ಬ್ಯಾಗ್ನೆೇ ಪ್ಯಾಕ್ ಮಾಡ್ಕೊಂಡ್ ಹೋಗಿದ್ವಿ. ನಾವು ನಾನ ನಮ್ದು ಹೆಂಗೆ ಆಯ್ತು ಅಂತದ್ರೆ ಬಾಳ ನಂದೇ. ತಿಂದಿಲ್ಲ ನಾನು
ಹಾ ಬೇರೆಯವರ ತಿಂದುಬಿಟ್ಟಿದ್ದರೆ ಮತ್ತೆ ತಿನಲ್ಲ ಈಗಿನ ಇಷ್ಟ ಆಗಲ್ಲ ಅಂತಂದ್ರಿ. ಈಗಿನ ಈಗ್ ತಾನೆ ಇಷ್ಟ ಆಗಲ್ಲ ನನಗೆ ತಿನ್ನೋದೆಲ್ಲ
ಹ ಹಾ ಅಲ್ಲಿ ಊಟ ಈ ಗು ಗ್ರೂಪ ಅಲ್ಲಿ ಕೊಂತಾಗ ಹಾ ಹಂಗಾಗಿ ಗ್ರೂಪ ಅಲ್ಲಿ ಕುಂತ ಎಲ್ಲಾರ್ದು ಅವ್ರ್ದ ತಿಂದ್ ಬಿಟ್ರೇ ಸಾಕ್ ನಾವು ಈಗ ಅಷ್ಟೊಂದು ಊಟ ತಂದ್ ಬಿಟ್ರೇ ಇದು ತಂದ್ ಬಿಡ್ರ ಅವರು ಇನ್ನ ಫುಡು
ಹಾ ಹಾ
ಬಾಳ ಅಂದ್ರೆ ಬಾಳ ಚಂದ್ ಬಿಟ್ಟಾರ ಅವರು
ಹಾ
ಹಂಗಗೇ ನ ಮಾಡೇ ಇಲ್ಲ ಬಾಳ ಮಾಡೇ ಇಲ್ಲ ನಮ ಸ್ವಲ್ಪ ಹಂಗೆ ಮತ್ತಈಗ ನಮ್ದು ಸ್ವಲ್ಪ ಉಡು ಕೊಡ್ಬೇಕಿ ಕೊಟ್ಟಿವವಿ ಹಂಗೆ ಉಳಿತ್ತು ನಂದ ಅವ್ಲಕ್ಕಿ ಹಂಗೆ ತಗೊಂಬಂದೇ ಮನೆಗೆ
ಹಾ ಹಾ ಅಂದೆ ಡ್ಯಾನ್ಸ್ ಎಲ್ಲ ಮಾಡಿದೀರಾ?
ಓ ಫುಲ್ಲ ಡ್ಯಾನ್ಸು ಒಳ್ಳೆ ಸಾಂಗ್ ನಮ್ ಜೊತೆ ಟೀಚರ್ಸ್ ಕೂಡ ಡ್ಯಾನ್ಸು ಒಬ್ರೇ ಒಬ್ರೇ ಡ್ಯಾನ್ಸ್ ಮಾಡ್ರಿದ್ದದು ಮಮತಾ ಟೀಚರ್ ಮತ್ತೆ ಒಮ್ಮ ಏನೊಮ್ಗೆ ಯಾರ್ು ಸಿತ ಇಲ್ಲ ನಾವೇ ಕುಣಂದ್ರೆ ಸಾಕಾಗಿತ್ತ ಅಲ್ಲಿ
ಅಲ್ಲಾ ಮೆಮೊರೇಬಲ್ ಇರುತ್ತಲ್ವಾ ಸಾರ್ ಜೊತೆ ಇಲ್ಲ ಟೀಚರ್ ಜೊತೆ ಕುಣಿಬೇಕು ನಮ್ ಟೀಚರ್ ಜೊತೆ ಕುಣಿದ್ವಿ ಅಂತ
ಯಾರ್ ಕುಣ್ಲಿ ಕುಣ್ದೇ ಇದ್ದಿಲ್ಲ ಅವ್ರು
ನಾನ್ ನೇನಪ ನೋಡ್ ನಾ ಒಂದಸರಿ ಒನ್ ಟೈಮ್ ಕುಣ್ದಿದ್ದೀ ನ ಟೀಚರ್ ಅದ್ರೆ ಆ ಐ ಕ್ಲಾಲ್ಲಿ ಹೋಗೀ ನಾವುಐದೇ ಕಾಲ್ಸ್ ್ವಾಗ ಶತರುತಿ ಮೇಡಮ್್ರೆ ಅವ್ರ ಜತೆ ಡನ್ಸ್ ಮಾಡಿದ್ದೆ ನಾವು
ಶ್ರುತಿ ಮೇಡಮ್ ಅವತ್ತಾ
ಹಾ ಹಾ ಅವರು ಅವ್ರ ಸಾಂಗ್ ಆಗ್ತಿದ್ರು ಅವ್ರ ಜತೆ ಡ್ಯಾನ್ಸ್ ಮಾಡಿದ್ವಿ ನಾವು
ಹ ತಗೆನೆ ನಮ್ದ್ ಹಂಗಿದ್ದಿಲ್ಲ ಅವರು ಕುಣಿಯೋಕೆ ಬರ್ತಾ ಇದ್ರು ಮತ್ತೆ ಅವ್ರ ಮಕ್ಕಳು ಬರ್ತಾ ಇದ್ರು
ಹಾ ಅವ್ರು ಅಂದ್ರೆ ಟೀಚರ್ಸ್ ಅವರು ಮಕ್ಳು ಕರ್ಕೊಂಡ್ ಬಂದಿದ್ರ ಹಾ ಹಾ
ಕರ್ಕೊಂಬಂದು
ಹೇ ಸಣ್ಣ್ ಹುಡರ ಇನುಏನು
ಹ ಸಣ್ಣಡ್ರೆ ಪಾಪ ಅವ್ರು ಎಲ್ಲಾರು ಹ ಫಿಫತ್ ಫೋರ್ತ್ ಇರಾವ್ರೇ ಅವರು ನಾವ್ ಟೆಂತ್ ಅಲ್ಲಿ ಹೋದಾಗ ಈಗೆಲ್ಲಾ ಬೆಳೆದಾರೆ ಏನ ಅವ್ರು ಅಷ್ಟ ಒಂದು ಇದಿತ್ತು ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು
ಹಾ ಏನ್ ಎಸ್. ಎಸ. ಎಲ್. ಸಿ ಟೈಮ ಎಲ್ಲ ಆಗಿದ್ದ
ಹ್ಮ ಎಸ್. ಎಲ್. ಸಿ ಟೈಮ್ ಅಲ್ಲೇ ಹೋಗಿದು
ಹ ಮತ್ತೆ ಸ್ಕೂಲಲ್ಲಿ ಏನ್ ಬೋ ಏನ್ ಏನ್ ಮಾಡ್ತಿದ್ರ ಸ್ಕೂಲ ಅಲ್ಲಿ
ಏನಿಲ್ಲ ಬ್ರೋ ಸ್ಕೂಲಲ್ಲಿ ಅದೇ ಸ್ಪೋರ್ಟ್ಸ. ಚೆನ್ನಾಗ್ ಪಾಠ ಕೇಳ್ತಿದ್ವಿ.
ಹಾ ಉಳಿದಿಯ ಮೆಮೋರೀಸ್ ಏನ್ರು ಮೆಮೊರೀಸ್ ಏನಾದರೂ ಕದ್ದು ಮಾಡಿರೋವು ಕದ್ದು ಹೊರಗಡೆ ಹೋಗಿರೋದು
ಬಾಳ ಇತ್ತು ಅಲ್ಲಿ ಅಲ್ಲಿಯೂ ಶಾಲೆಯ ಹೋಗಕ್ಕೆ ನಮಗ್ ಪರಿಸ್ಥಿತಿ ಬಂದಾಗ ಅಲ್ಲಿವು ನಮ್ಮ್ಊರಲ್ಲಿ ಕೆಮ್ ಅಲ್ಲಿ ಕೆಮ ತಗೊಂಡ್ ಕೆಮ್ ಮಾರೀವಿ
ಆ ಇದಕ್ಕೆ ಹೆಂಗ ಮಾಡ ಇದ ಹೆಂಗ ಮಾಡ್ತಿದರರು ನೀವು ಅಂದ್ರೆ ಆ ಜನವರಿ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಫಿಫ್ಟೀನ್ ಅವತ್ತು ಸ್ಪೆಷಲ್ ಅಲ್ವಾ ಹಿಂದಿನ ದಿನ ಕ್ಲೀನ್ ಮಾಡ್ ತಲವಾಗಿ ಹೆಂಗ ಮಾಡ್ತಿದ್ರಿ
ಹೇ ತುಂಬಾ ಚನ್ನ್ಗ್ ಮಾಡಿದ್ವಿ ನಾವು
ಹಾ ಅವಾಗ ಹೆಂಗ್ ಬ್ರೋ
ಅವಾಗ ಬರೇ ಬಾಳತ್ ಏನ್ ಮಾಡ್ತಿದ್ದಿಲ್ಲಾ ಬರೀ ಹುಡುಗಿಯರ ಜೊತೆ ಇರ್ತಿದ್ವಿ.
ಹ, ಹಅಂದ್ರೆ ಹಡ್ಗಡೆ ಚೆನ್ನಾಗಿದ್ರೆ
ಹಾ, ಬರೆ ಅಳಿಸತಿದೀವಿ ಅವ್ರನ್ನ ಬರೆ ರೇಗಿಸತಿದೀವಿ ಕಲ್ತಾಗಂದ ಹೊಡ್ಯದು. ಕಸ ಅವ್ರ ಮೈಮೇಲೆ ಹಾಕದು.
ಅದೇ ಅವರು ಏನುಂತಿದ್ದಿಲ್ಲ ನಿಮ್ಗೆ ಕನ್ನಿ ಸ್ತಾರೆ ಹಾ
ಯಾಕಂದ್ರ ಫ್ರೆಂಡ್ಸ್ ಅಂತ ಸುಮ್ಮನೆ ಇರ್ತಾ
ನಮ್ಮ ಕಡೆ ನಾವು ಜನೇವರಿ ಟ್ವೆಂಟಿ ಸಿಕ್ಸ್ ಮತ್ತೆ ಆಗಸ್ಟ್ ಫೀಪ್ಟಿನ್ ಬಂತಂದ್ರೆ ನಾವು ನಮ್ಮ ಫ್ರೆಂಡಸ್ ಎಲ್ಲಾ ತಿಳ್ಕೊಂಡು ಅಂದ್ರೆನಮ್ ಮೇಡಂ ನಮಗೆ ಹೇಳ್ತಿದ್ರು. ಅಂದ್ರೆ ತೆಂಗಿನ ಗರಿ ಕಡ್ಕೊಂಡ ಬರ್ರಿ ಕಡ್ಕೊಂಡ ಬಂದ ಗೇಟಿಗಿಡ್ರಿ. ಎಲ್ಲದ ಕಿಡ್ಬೇಕು ಎಲ್ಲಾ ಡೆಕೋರೇಷನ್ ಮಾಡ್ಬೇಕು ಅಂತಿದ್ರು ನಮ್ಗೆ ಅದೇ ಸಾಕಲ್ವಾ. ನಾವು ತೆಂಗಿನಗರಿಕಡ್ಕೊಂಬರ್ಬೇಕಂತ ಒಂದ್ ಸೆವೆನ್ ಏಟ್ ಮೆಂಬರ್ಸ್ ಹೋಗ್ತಿದ್ವಿ.
ನಾವು ಹೋಗ್ತಿದಿವಿ ಅವಾಗೆಲ್ಲಾ
ನಾವು ಸೆವೆನ್ ಏಟ್ ಮೆಂಬರ್ಸ್ ಹೋಗಿ ಹ
ಬಟ್ ನಾವು ಹೋಗ್ತಿದ್ದಿಲ್ಲಾ ಅಷ್ಟೊಂದು.
ಇಲ್ಲ ನಾವು ಹೋಗ್ತಿದ್ವಿ ಸೆವೆನ್ ಎಟ್ -ಸೆವೆನ್ ಏಟ್ ಮೆಂಬರ್ಸ್ ಹೋಗ್ತಿದ್ವಲ್ವಾ ಹೋಗಿ ಒಬ್ಬನ ತೆಂಗಿನ ಒಬ್ಬಣ್ಣತೆಂಗಿನ ಮರ ಎರ್ಸಿ ತೆಂಗಿನಮರ ಎರ್ಸಿಮೊದಲು ನಾವು ಕಾಯಿ-ಕಾಯಿ ಇಳ್ಸಿತೀವಿ. ಕಾಯಿ ಇಳಿಸಿ ಎಳಿ ನೀರು ಎಳಿ ನೀರು ಇಳಿಸತಿದ್ವಿ. ಎಳಿರು ಇಳ್ಸಿಎಳಿನೀರ್ ಕುಡುದು. ಆಮೇಲೆ ನೆಕ್ಸ್ಟ್ ತೆಂಗಿನ ಗರಿ ಕಟ್ ಮಾಡಕೊಂಡು ಚೆನ್ನಾಗಿರವು ಕಟ್ ಮಾಡ ಲೇಟ್ ಆದ್ರೆ ಅವತ್ತೇ ನಮಗ್ ಫುಲ್ ಎಂಜಾಯ್.
ಯಾಕಂದ್ರೆ ಎಲ್ಲ ಎಲ್ಲರೂ ಹೊರಗೆ ಬಿಟ್ಬಿಟ್ಟಿರ್ತಾರಾ.
ಅದು ಮತ್ತೆ ಸ್ಕೂಲಲ್ಲಿಂದಬರ್ಬ ಹಾ ಸ್ಕೂಲಲ್ಲಿಂದ ಬರ್ಬೇಕಲ್ಲ ಹಾಅದು ಬಾರಿ ಇಂಟ್ರೆಸ್ಟ್ ಆಗ್ತದೆ ನಮಗೆ.
ಹ್ಮ್ ಹ್ಮ್
ಹ ತೆಂಗಿಗರಿ ಕಟ್ ಮಾಡ್ಕೊಂಡ್ ಬಂದು ಅಲ್ಲಿ ಕಟ್ಟಿ ಓಷ್ಟು ರೆಡಿ ಮಾಡ್ತಿದ್ವಿ. ಅಂದ್ರೆ ಲೇಡಿಸ್ಸು ಎಲ್ಲ ರಂಗೋಲಿ ಹಾಕ ದು ಅದೆಲ್ಲ ಇದ ಮಾಡ್ತಿದ್ರು.
ಹ್ಮ, ನಾವು ಒಂದ್ ಟೈಮ್ ಐತ್ ಅಲ್ಲ ಬ್ರೋ ನಾವ್ ಒಂದ್ ಟೈಮ್ ಇದು ಪ್ರೈಮರಿ ಸ್ಕೂಲಲ್ಲಿ
ಹಾ
ನ ನೆಲಾಬಳ್ದಿವಿ ನಾವು ಸೆಗಣಿ ಹಾಕಿ ಸೆಗಣಿ ರಾಡಿ ಹಾಕಿ
ನಾವ್ ಅಂತಾವೆಲ್ಲ ಮಾಡಿಲ್ಲಬ್ರೋ, ಅಂದ್ರೆ ಹೆಣ್ಮಕ್ಕಳೆಲ್ಲಾಮಾಡ್ತಿದ್ರು ನಾವ್ ಅಂದ್ರೆ ಅಷ್ಟು ತೆಗಿನಗರಿ ಕಟ್ಟಿ ಸಂಜೆ ಹೇಳ್ತಿದ್ರು ಟೀಚರ್ಸ್ ನಾಳೆ ಬ್ಯಾಗ ತರಂಗಿಲ್ಲ ಅಂದ್ರ ಖುಷಿ ನನಗೆ ಬ್ಯಾಗ್ ತರಂಗಿಲ್ಲ. ಅಂದ್ರ ಯಾರೋ ಭಾಷಣ ಮಾಡರು, ಡಾನ್ಸ್ ಮಾಡರು ಅಂದ್ರೆ ಪ್ರಿಪೇರಾಗಿರ್ತಿದ್ದರು ಆಲ್ರೆಡಿ. ನಾವು ಡ್ಯಾನ್ಸ್ ಗ್ರೀನ್ಸ್ ಎನ್ ಮಾಡ್ತಿದ್ದಿಲ್ಲಾ. ನೆಕ್ಸ್ಟ್ ಡೇ ಬಂದು ಜಾಂಡಾ ಎರ್ಸಿದ್ರು. ಜಾಂಡಾ ಎಸ್ರಿ ಅದು ಪ್ರೋಗ್ರಾಮ್ ಮಾಡಿ ಆ ತಗದ ಕೊಟ್ಟು ಬಿಟ್ಬಿಡ್ತೀದ್ರು. ಆಮೇಲೆ ನಾವು ಲಾಸ್ಟ್ ನಾವು ಬಿಗಾ ನಮ್ದ ಸೆವೆನ್ ಏ ಸೆವೆನ್ ಏಟ್ ಮೆಂಬರ್ ಇದ್ವಿ ಫ್ರೆಂಡ್ಸ್. ಲಾಸ್ಟಿಗಿದ್ದು ಡಕ್ಕ ಹಂಗೆ ಇರುತ್ತಲ್ವಾ.
ಹ ಹಾ
ಆ ಟೀಚರ್ಸ್ ಒಳಗಡೆ ಟೀ ಕುಡಿತಾ ಇದ್ರು ನಾವು ಡಕ್ಕ ಹಚ್ಚಿಗೊಂಡು ಸರ್ ಹತ್ರ ಫೋನ್ ಇಸ್ಕೊಂಡು ಡ್ಯಾನ್ಸ್ ಮಾಡ್ತಿದ್ವಿ ಲಾಸ್ಟಿಗೆ.
ಏಯ್ ನಮ್ಮದ್ದಿದಿಲ್ಲಾ ಅವಾಗ.
ಇಲ್ಲ ಏನ್ ಅಂತಿದಿಲ್ಲಾ ಫೋನ್ ಕೊಡ್ತಿದ್ರು ಸೌಂಡ್ ಕಮ್ಮಿ ಇಟ್ಕೊಂಡ್ ಮಾಡ್ರಿ. ಹಾ ಸೌಂಡ್ ಕಮ್ಮಿ ಇಟ್ಕಂಡ ಮಾಡ್ರಿ ಅಂತಿದ್ರು.
ಅ ಲ್ಲ ಫುಲ್ ಆಫರ್ ಅವಾಗ.
ಹಾ ನಾವ್ ಬೇಕಾದ ಸಾಂಗ್ ಹಾಕಂದ ಸ್ವಲ್ಪ ಡ್ಯಾನ್ಸ್ ಮಾಡಿ ಆಮೇಲೆ ಸಾಕಂತಿದ್ರು. ಅದ ಸ್ಟಾಪ್ ಮಾಡಿ ಒಳಗಡೆ ಇಟ್ಟು. ಬರ್ತಿದ್ವಿ.
ಮಿನಮ್ ಎಷ್ಟ್ ನಿಮಿಷ ಕೊಡ್ತಿದ್ರು.
ಕೊಡ್ತಿದ್ರು ಬ್ರೋ ಒಂದು ಆಫ್ ಅನ್ ಅವ ಅಂದ್ರೆ ಟೀ ಕುಡ್ತಿದ್ರಲ್ವಾ.
ಹಾ ಹಾ ಹಾ
ಹಾ ನಾವು ರೂಮಲ್ಲಿಹಾಕೊಂಡ್ ಮಾಡ್ತಿದ್ವಿ.
ಓಹೋ ಇಲ್ಲಿದ್ರಿ ನೀವು ಕೂಡ.
ಹಾ ಮೆಮೊರಿಬಲ್ ಆಗಿದೆ ಹಂಗೇನಿಲ್ಲಾ.
ಹಾ ಅಂದ್ರೆ ತುಂಬಾ ಮೆಮೊರೇಬಲ್ ಅಂದ್ರೆ ನಿಮಗೆ. ಮೆಮೊರಿಬಲ್ ಅಂದ್ರೆ ಇದು ಇದು ನೋಡಿದ ತಕ್ಷಣ ನನಗ್ ಪ್ಲಾಶ್ ಆಗ್ತತಿ ಈ ಮೆಮೊರಿಬಲ್ ಅಂದ್ರೆ ಯಾವ್ದದು.
ನಾ ಸ್ಕೂಲ್ ಮೆಮಲಿಬರ್ಪು ಸ್ಕೂಲ್ ಅಂದ್ರೆ. ಅಂದ್ರೆ ಮೊದಲು ಸ್ಟಾರ್ಟ್ಂಗ ಹೆಂಗಿತ್ತ ಅಂದ್ರೆ ಎಸ್ ಎಲ್ ಸಿಲ್ಲಿ ಸ್ಕೂಲ್ ಅಂದ್ರನೆ ಒಂತರ. ಎಸ್ ಎಲ್ ಸಿ ಇದಂಗ ನನಗೆ ಯಪ್ಪ ಸ್ಕೂಲ್ ಯಾವಾಗ ಬಿಟ್ಟು ಹೋಗ್ತನೋ ಸ್ಕೂಲ್ನಾ ಹೋಗ್ಬೇಕು ನಾನು ಮೊದ್ಲು ಕಾಲೇಜ್ ಹೋಗ್ಬೇಕು ಕಾಲೇಜ್ ಹೋಗ್ಬೇಕು ಅಂತಿತ್ತು ಆಮೇಲೆ. ಅದೇ ಸ್ಕೂಲ್ ಬಿಟ್ಟ ತಕ್ಷಣ ಅದಾಗ ಆ ಫಸ್ಟ್ ಇಯರ್ ಜಾಯ್ನ್ ಆದೆ. ಕಾಲೇಜ್ಗ ಹೋಗ ಸ್ಟಾರ್ಟ್ ಮಾಡಿದೆ ಫ್ರಿಸ್ಟ್ ಡೇನ ಅನೀಸ್ತು ನನಗೆ ಸ್ಕೂಲಲ್ಲಿ ಎಂತ ಚೆನ್ನಾಗಿತ್ತು.
ಹಾ
ಅಂತ ಅನಿಸ್ತು ಅವಾಗ. ಈಗ್ಲೂ ಸುಮ್ಮನೆಗಿ ಕೇಳ್ಬೇಕು ನಮ್ ಟೀಚರ್ಸ್ ಆಗಿರ್ಬೋದು ಯಾರಗಿರ್ಬಹುದು ಈಗ್ಲೂ ನೆನಪಲ್ಲಿ ಇದ್ದೀವಿ. ಈಗ್ಲೂ ನಮ್ ಟೀಚರ್ಸ್ ಕಾಲ್ ಮಾಡ್ತಾರೆ ಕರೀತಾರೆ ಹೋಗ್ತೀವಿ ಕೆಲ್ಸ್ರ ಕೆಲ್ಸ ಮಾಡ್ಕೊಂಡು ಬರ್ತೀವಿ.
ಈ ಟಚ್ ಅಲ್ಲಿ ಇದಾರೆ ಟೀಚರ್ಸ್ಗೆ.
ಹಾ ಟಚ್ಲ್ಲ ಇದಾರೆ ಆಯ್ತು ತಕೊಳ್ಳಿ ಬ್ರೋ ಆಮೇಲೆ ಕಾಲ್ ಮಾಡ್ತನಿ ನಿಮ್ಗೆ.
ಓಕೆ ಬ್ರೋ ಬಾಯ್.
ಹಾ